ಹ ಅಕ್ಕಾ
ಹಾ ಏನ್ ಮಾಡತಿ
ಏನಿಲ್ಲ ನೋಡ ಅಕ್ಕಾ ಕುಂತೇನಿ ಊಟ ನಿಮ್ದ
ನಮ್ದ ಊಟ ಮಾಡ್ಬೇಕ ನಿಮ್ದ
ನಾವು ಮಾಡ್ಬೇಕ ಅಕ್ಕ ಏನ್ ಮಾಡಿರಿ ಅಡ್ಗಿ
ಅಡಗಿ ಇದು ಸಬ್ಬಸ್ಕಿಪ್ಪಲ್ಲೆ
ಹ್ಮ್ ಹ್ಮ್
ಹ್ಮ ಆಮೇಲೆ ಇದು ಅನ್ನ ಚಪಾತಿ
ಹ್ಮ್ ಹ್ಮ್ ಹ್ಮ್
ಅಷ್ಟ
ಹ್ಮ ಮಳಿ ಅಕ್ಕ ನಿಮ್ಮೂರಾಗ
ಮಳಿ ನಮ ಊರಾಗ ಐತಿ ಒಂದ್ ಮಟ್ಟಿಗೆ ನಿಮೂರಾಗ
ಇಲ್ಲೂ ಸಂಜಿಕ ಚಿಟ್ಟಿ ಚಿಟ್ಟಿ ಬಂದ್ ಹೋತ ಅಕ್ಕ ಈಗ
ಹೂ
ಜಾಸ್ತಿ ಬಂತ ನೋಡ್
ಇದು ಆಕ್ಟುವಲ್ಲಿ ಇಲ್ಲಿ ಅಷ್ಟ ಹಿಂಗ ಬರಾತೈತಿ ಬಿಡ ಕೆಲವೊಂದು ಊರ್ದೊಳಗ ಅಷ್ಟ ಬರ ಅಕಡೆ ಅಂದ ನಮ್ಮ ಅಕ್ಕಾ ಒಬಕಿ ನಮ್ ನೇಗನಿ ಇದಕು ತವರು ಮನೆಗೆ ಹೋದಲಲ್ಲ ಹಾ
ಅಕ್ಕಾ
ಹ್ಮ್ ಅಲ್ಲಿ ಪೂಜೆ ಇತ್ತಂತ ಪೂಜೆ ಸಲ್ವಾಗಿ ಹೋದ್ಲಕಿ
ಏನ್ ಪೂಜಾ ಅಕ್ಕಾ
ಏ ಮಳಿ ಬರ್ಲಂತ ಪೂಜೆ ಮಾಡ್ತಾರಂತವ್ರ
ಹೌದ ಅಕ್ಕ ಏನ್ ಪೂಜೆ ಅದು ಹೆಂಗ್ ಮಾಡ್ತಾರ
ಈ ಹಳ್ಳಿ ಒಳಗ್ ಇನ್ನ ಮಾಡ್ತಾರ್ ನೋಡ್ ಹಿಂತವ ಎಲ್ಲಾ
ಹೌದ ಹೌದ ಅಕ್ಕಾ ಏನ್ ಪೂ ಹೆಂಗದ ಏನ್ ಪೂಜೆ ಮಾಡ್ತಾರಂತ
ಅದು ಏನೋ ಒಂದು ಪೆಡ್ಲಮ್ಮ ಪೆಡ್ಲಮ್ಮ ಅಂತ ಏನೋ ಅಂದ್ಲಕೀ ಇದ ದೇವ್ರ ಹೆಸರ ದೇವಿ ಅಂತದ
ಹಾ ಅಕ್ಕಾ
ಅಕಿ ಯಾವದೋ ಒಂದ್ ತೋಟನಾಗ ಅದ್ದಾಳ ಅಂತ ಹೊಲಾ ತೋಟ ಊರಾಚೆ ಒಂದ ಏನೋ ತೋಟೆನ ಹೊಲ ಐ್ತತಿ ಅಂತ
ಹಾ ಅಕ್ಕಾ
ುಟನ್ಲ ಅಲ್ಲೇ ಇರ್ತಾಳ ಅಂತ. ಓಕೆ.
ಹಾ ಅಕ್ಕ.
ಹಾ. ಹಾ ಅಂದ್ರೆ ಗುಡಿ ತಥರ ಆಯ್ತು.
ಗುಡಿ ಗುಡಿ ಹಾ ಹಾ.
ಇವ್ರು ಏನ್ ಮಾಡ್ತಾರಂತ ವಾರ ಹಿಡಿತಾರಂತ. ಕುುತ್ತ.
ಹಾ ಕ ಅದೇ ಅದ ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ.
ರಟ್ಟಿ ಮಾಡಬಾರ್ದು.
ಅದ ಅದ ಹೌದಕ್ಕ ಹಾ.
ಹೆಂಗ ವರ ಹಿಡಿತತಾರಲ್ಲ ರಟ್ಟ. ಹಟ್ಟಿ ಮಾಡಬಾರ್ದು ಗ್ಯಾಸ್ ಗ್ಯಾಸ್ ಹಚ್ಬಾರ್ದ ಅಂದ್ರ ಹಡಿಂಗ ಇಲ್ ತೀರ ಅಕಡೆಲ್ಲ ಮಾಡ್ಬಾರ ಹ್ಮ ಇಲ್ಲಿ ಇದ್ರೊಳಗಲ್ಲ. ಆಮರ್ ನಾಗ ಏನೋ ಅಲ್ಲ ಅಂತ ಕೇಳಿದ್ದೆ ನಾನು ಹಾ ಹಾ. ಹಾ ಅಂತಾರ ಬಟ್. ಅಷ್ಟು ತೀರ ನಡೆಸ್ತಾ ಇದ್ದಂಗಿಲ್ಲ ಯಾರು ಈಗ. ಗನ್ವ್ರರು ಯಾರ್ ನಡೆಸ್ತಾರಂಗ ಅಂದ್ರ ರೊಟ್ಟಿ ಪಟ್ಟಿ ಮಾಡಂಗಿಲ್ಲ ವಾರ ಹಿಂಗ ಸೋಮವಾರ ಮಂಗ್ಳವಾರ ಶುಕ್ರಾರನ ಹಿಡ್ದಿದರುಂತ. ಹ್ಞ ಮಂಗಳಾರ ಶುಕವಾರ ಸೋಮವಾರ ಮಂಗಳವಾರ ಶುಕ್ರಾರ. ವರ ಹಿಡ್ದಾಗ. ಹ ಈರು. ಹುಡಕ್ಕಿ ಹಾಕಿಸಸ್ಕೊಂಡ್ ಹಕ್ಕರಂತ ಗಂಡ್ಮಕ್ಳೇ.
ಕಣ್ಮಕ್್ಲಾಕಾ.
ಹ್ಮ ಉಡಕ್ಕಿ ಅಂತಂದ್ರೆ ಇವ ಜೋಳ. ಹಿಂಗ ಹಾಕಿಸ್ಕೊಂಡ್ ಹಕ್ಕ ಉಡಿೊಳಗ ಹಾಕಿಸ್ಕೊಂಡ್ ಹಕ. ಕ
ಎಲ್ಲಿ ಗೆ.
ಜೋಳ ಅಕ್ಕಿ. ಗೋಧಿ ಏನ್ ಹಾಕ್ತಿರ. ಅದು. ಉಡಕ್ಕಿ ಹಾಕಿಸ. ಕಕೊಂಡು ಅದು ಜೋಳ ಬರ್ತಾವಲ್ಲ.
ಹಾ ಅಕ್ಕ.
ಹ ಅ ಕೆಲೊಬ್ರು ಜಳ ಹಾಕ್ತಾರ ಕೆಲೊಬ್ರು. ಅಕ್ಕಿ ಹಾಕ್ತಾರ ಕೆಲವೊಬ್ರು ಬ್ಯಾಳೆ ಹಾಕ್ತಾರ ಜೋಳ ಹಾಕಿ ದು ಇಟ್ ಕಕೊಂತಾರಂತ
ಹಾಕ್ಕ
ಜೋಳ ಹಾಕಿ ಸ ಗೋಧಿ ಸಪ್ರೇಟ್ ಮಾಡಿ ಜ್ವಳ ಬಂದ ದು ಜಳಿಟ್ಟು ಕೊಂತರನ್ ಅಕ್ಕಿ ಇದು ಬಂದ್ರೆ ಅವ್ನ್ ಮಾರಿ ಅದ್ರಲ್ಲಿ ಜೋಳ ತಗೋತಾರಂತ ಅಂದ್ರೆ ಜೋಳ ಬಿಟ್ಟ ಬೇರೆ ಐಟಮ್ಸ್ ಹ್ಮ್ ಜೋಳ ಬಿಟ್ಟ ಬೇರೆ ಐಟಮ್ಸ್ ಏನಾರ ನಿಂಗ್ ಹುಡಕ್ ಅಕ್ಕಿ ಹಾಕಿದ್ರ ಅಂದ್ರ ಊರಾಗಿನ್ ಮಂದಿ ಪ್ರತಿಯೊಬ್ರುನುೂ ಇರಷ್ಟ ಎಸ್ಪೆಕ್ಟಿವ್ ಆಫ್ ದ ಕಾಸ್ಟ್ ಪ್ರತಿಯೊಬ್ಬರು ಹುಡುಕಿ ಆಕ್ತ ತರಂತಲ್ಲಿ
ಹೌದಕ್ಕಾ ಹಾ ಹಾ ಹಾ
ರು ಮಾರಿ ಜೋಳ ಬಿಟ್ಟು ಉಳ್ಕಿದ ಇರ್ತದಲ್ಲಾ ಅದನ್ನ ಮಾರಿ ಜೋಳ ತಗೋತಾರಂತ ಅದ್ರಲ್ಲಿ
ಹಾಕ್ಕಾ
ಹಾ ತಗೊಂಡಿದ್ ವಾರ ಇದು ಶುಕ್ರವಾರ ಬಿಡ್ತೈತ್ತಲ್ಲ
ಪ್ರತಿವಾರ
ತ್ತಿವಾರಲ್ಲ ಒಂದ್ ವಾರದಾಗ ಒಂದ್ಸಲಿ ಸೋಮವಾರ ಮಂಗ್ಗಳವಾರ ಶುಕ್ರವಾರ ಹ ಅದನ್ನ ತಗೊಂಡ್ಬಿಟ್ಟು ಇದು ಮಾಡ್ತಾರಂತವರು
ಏನಕ್ಕ
ಒಂದು ಮುದ್ದಿ ಮಾಡ್ತಾರಂತ ಜೋಳ ಹಿಟ್ಟ ಹಾಕ್ ಕೃಷಿ
ಜೋಳದ್ ಮುದಿ
ಹಾ ಜೋಳದ ಮುದ್ದಿ ಮಾಡಿ ಅದಕ್ ಜೋಳದ ಹಿಟ್ಟ ಹಚ್ಚನ ಸಾಂಬಾರ್ ಮಾಡ್ತಾರಂತ ಅದ ಪ್ರಸಾದ ಅಂತ ಹೊತ್ತು ಸ್ಪೆಷಲ್ ಎಲ್ಲಾ ಉಣಗಿನವರು ಪ್ರತಿಯೊಬ್ ಒಬ್ರು ಮನಯಗನೋರು ಹೋಗಿ ದೇವಿಗೆ ನಮಸ್ಕಾರ ಮಾಡಕ್ ಹೋದಾಗ ಅಲ್ಲಿ ಪ್ರಸಾದ್ ಮಾಡ್ಬಾರದುಂತ ಅ ಶೀರ ಮಾಡದ ಇಲ್ಲ ಜೋಳ ಇದು ಅಷ್ಟ ಅದನ್ನು ಪೂಜೆ ಹೆ್ಯಾಂಗ್ ಮಾಡ್ತಾರಂತಂದ್ರ ಆ ಇವರು ಅವ ಎಷ್ಟು ಜೋಗ ಜೋಗ ಮಾರಿ ಇರ್ತಾರ ಗೊತ್ತಾ
ಹಾಕ್ಕ ಹೌದೌದ ಹಾ
ಅಷ್ಟರು ಎಲ್ಲೆಲ್ಲೆರು ಜೋಗಮಾರ ಬಂದಿರ್ತಾರಂತ ಎಲ್ಲಾ ಊರ್ ನೋಡಿ ಜೋಗಮ್ಮವರು ಬಂದು ದೇವಿ ಪೂಜೆ ಮಾಡಿ ಹ್ಮ್ ಡೊಳ್ಳೆಲ್ಲ ಬರೆಸ್ತಾರಂತ ಡೋೊಳ್ಳು ಬರ್ಸ್
ಹಾಾ ಹಾ ಹಾ ಹಾ
ಅದನ್ನ ಡೊಲ್ ಬರ್ಸ್ಕೊತ ಪೂಜೆ ಮಾಡಿ ಪೂಜೆ ಮಾಡಿ ಪಡ್ಲಕ್ಕೆ ಮಡ್ಲಕ್ಕೆ ಕೆನೋ ಾರಲ ಅವ್ರ ಏನ ತುಂಬ್ತಾರಲ್ಲ ಪಡ್ಲಕ್ಕ ಏನ ಅಂತಾರಲ್ಲ ಅವ್ರ ಜೋಗಮ್ಮ ಅವರು ತುಂಬಕೊಂತಾರಲ್ಲ ಪಡ್ಲಿ ಬಡ್ಲಕ್ಕಿ ಹಾ ಅದನ್ನ ಅದನ್ನ ತುಂಬಿ ದೇವ್ರ ಮುಂದೆ ಇಟ್ಟಿ ಹ ಇದು ಡೋಲ ಅದು ಬಾರಿಿಸಿ ಪೂಜೆ ಮಂ್ಗಳಾರತಿದು ಮಾಡ್ತಾರಂತ ಮಾಡದ ಹೋಗಬಬೇಕ ಕ ಅಜ್ಜಿಯದಳಂತ ಮುಸ್ಲಿಮ ಅವ್ರ ಊರಾಗ ಅವ್ರ ತವ್ರ ಮನ ಊರಾಗ ಬೇಕೆ ಅಜ್ಜಿದಳ ಅಂತ ಆಜ್ಜ ಜಿಗೆ ಮೈ ಒಳಗ ದೇವಿ ಬರ್ತಾಳ ಅಂತ ಅಕ್ಕಿ ಆ ಪೆಡ್ಲಮ್ಮ ತಿಿನೋ ಅನ್ಲಕ್ಕ ಈ ಹೆಸರ ದೇವಿ ಹ ಹೆಸರುರಂಗ ನಾನನ್ ಬರಬಲ್ ಆ ದೇವಿ ಮೈ ಒಳಗ್ ಬರ್ತಾಳಂತ
ಹಕ
ಆ ಪೂಜೆದೊಳಗನ ಅಕ್ಕಿ ಮೈ ಒಳಗ್ ಬಂದಾಗ ಅಕ್ಕಿ ಹೇಳ್ತಾಳಂತ ಮಳೆ ಆಗ್ತದ ಇಲ್ಲಲು ಹೇಳ್ತಾಳ ಅಂತ
ಹಾ ಹಾ ಪ್ರತಿ ವರ್ಷಿ ಪ್ರತಿ ವರ್ಷ ಆಗ್ತತೆನಾ ಕಾಯ್ದ
ಪ್ರತಿ ವರ್ಷ ಎಲ್ಲ ಯಾವ ವರ್ಷ ಮಳೆ ಆಗಲ್ಲ ಆ ವರ್ಷ
ಆ ವರ್ಷ ಹೌದೇನಕ್ಕ ಅಂದ್ರೆ ಈ ವರ್ಷ ಇಷ್ಟೊತ್ತಿಿಗೆ ಆಾಗಲೇ ಮಳಿ ಸ್ಟಾರ್ಟ್ ಆಗ್ಬೇಕ ಆಗತ್ತಲ್ಲಾ ಮಳಿ ಸ್ಟಾರ್ಟ್ ಆಗತಿಲ್ಲ ಅಂತ ಹೇಳಿ ಆ ಆ ಪೂಜೆ ಮಾಡ್ಸಿದ್ರೆನಕ್ಕ ಅವ್ರೀಗ
ಹ್ಮ್ ಹ್ಮ್ ಹ್ಮ್ ಈಗ ಮತ್ ಈಗೆಲ್ಲಾ ನೋಡು ದೊಡ್ಡ ದೊಡ್ಡ ಮಳಿ ಏಪ್ರಿಲ್ ಮೇ ಒಳಗ ಮುಗುದ್ ಜೂನ್ ಒಳಗ ಹುಡ್ಗೂರ್ ಹೋಗ್ಬೇಕಂದ್ರ ಛತ್ರ ಹಿಡ್ಕೊಂಡ್ ಹಿಡ್ಕೊಂಡ್ ಹೋಗ್ಕಿದ್ದು. ರೆಣಕೊಟ್ ಹಾಕೊಂಡ್ ಈಗ ಹೋಳ್ಳಿ ಜೂನ್ ಮುಗ್ಯಕ್ ಬಂತ ಹ್ಮ ಇನ್ನ್ ಮಳಿ ಇಲ್ಲ ಹ್ಮ್. ಹ್ಮ ಅದಕ್ಕ ಮತ್ತ ರೈತ್ರರಿಗ ಅದೇ ಅಲ್ಲ ಮಳಿನ ಅಲ್ಲ ಇಂಪಾರ್ಟೆಂಟ್.
ಹೌದಕ್ಕ ಕರೆಕ್ಟ್. ಕರೆಕ್ಟ್ ಅಲ್ಲಕ್ಕ ಅಲ್ಲಿ ಅಲ್ಲಿ ನೋಡ್ ಹೆಂಗ ಐತ ಬದಕ್ ಈ ಹೆಣ್ಮಕ್ಳು ಹಾಕಸ್ಕೊಳ್ಳೋ ಉಡಕ್ಕಿ ಗಣ್ಮ ಮಕ್ಳ ಹಾಕಸ್ಕೊಂಡ್ ಹೋಗಬೇಕ ಅಂತ. ತರಲ್ಲ
ಹ್ಮ್ ಹಂಗಂತಲ್ಲ ಅಂದ್ರ ಗಂಡ್ಮಕ್ಳ ಎಲ್ಲಾ ಪೂಜೆ ಮಾಡ್ತಿರ್ತಾರಲ್ಲ ಅವ್ರೇ ತೊಗೊಂಡ ಹೋಗ್ತಾರ ಅಂತ.
ಹಾ ಹಾ ಹಾ ಈಗ ನಿಮ್ಮ ಅವ್ರನ್ನ ಅವ್ರನ ನೇಗೇಣಿ ಅವ್ರ ತವ್ರ ಮನಿಗ್ ಯಾಕ್ ಹೋದ್ರಕ್ಕ ಹೆಣ್ಣಮಕ್ಕ್ಲನ್ ಕರಸ್ಬೆಕಂತೆನ್ ಅಲ್ಲಿ. ಹಂ ಹಾ ಹಾ
ತಿ ದೇವ್ರದಂತ್. ಅಂತ ಹೇಳಿ ಹೋದ್ಲ. ಹ್ಮ್ ಅಲ್ಲಿ ಮಾಡ್ಯಾಳ ಅಂತ. ಪೂಜೆ ಮಾಡಿ ಅದು ಅದ ಟೈಮಗಿನ ನೀ ಮಳಿದಲ್ದನ ಅಲ್ಲ ನೀಮ್ ಮಣಿ ಮಳಿದಲ್ದನ ಮತ್ತ ನಿಂದ ಬೇರೆ ಏನರಾ ಸಮಸ್ಯೆ ಇದ್ರು ಕೇಳ್ಬಹದು ಅಂತ. ದೇವಿ ಅದಕ್ ಪರಿಹಾರ ಕೊಡ್ತಾಳ ಅಂತ. ಹಾ ಆನ್ ಆಟ್ ಪಾಯಿಂಟ್ ಟಫ್ ಟೈಮ್ ದೇವ್ರ ಬಂದಿರ್ತದಲ್ಲ ಮೈಯಾಗ ಅವಾಗ ಕೇಳಿದ್ರೆ ಹೇಳ್ತಾಳಂತ ಆಕದ ಅಂದ್ರ ಆಕ್ಕದಂತ ಇಲ್ಲಾಂದ್ರ ಇಲ್ಲ ಅಂತ. ಅದ ಟೈಮಿಗೆ ಇವು ದ ಬೇರೆ ತಾಯಿನೂ ಬರ್ತಾಳಂತ ಮೈ ಮ್ಯಾಗ ಜೋಗಮ್ಮಗೋಳ ಇರ್ತಾರಲ್ಲಾ
ಹಾ ಅವ್ರಿಗೂ ಬರ್ತಾರಂತೇನ
ಅವರಿಗೂ ಬರ್ ತರಂತ.
ಹ್ಮ ಹಂ ಹಂ ಹಂ ಎಲ್ಲ ನೋಡ್ ಗೂಸ್ ಬಂಪ್ಸ್ ಬರಂಗಲ್ಲಾ ಏನ್ ಕೇಳ ತಿವಾಲಕಾ ತಿಬಡ
ಬರ್ತಾರಂತಅಕಿ ಅಮ್ಮ ಹೇಳಂತ ಬರ್ತಿತಿ ತ್ತಿ ನಾ ಮಳಿ ಬರ್ಲಿಲ್ಲ ಅಂದ ನೀವೇನ್ ಉಪಾಸ ಇರ್ತೀರ ಏನ ಅಂತ ಬಂದ್ಲನಂತ ಅಕಿ ಅಮ್ಮ ಉಪವಾಸ ಇರ್ತೀರೆನ್ ನೀವೇನ್ ಸಾಯ್ತಿರೇನ ಮಳಿ ಬರ್ತಾದ ನೀವೇನ್ ಸಾಯ್ತಿರ ನೀವೇನ್ ಬಸ್ತಿ ಕೆರೆ ಮಳೆ ಬರ್ಲಿಲ್ಲಂದ್ರ ಒಟ್ಟು ಬರ್ತೇ ತ್ತಿ ಯಾವಾಗ ಬರ್ತತಿ ಏನು ಒಟ್ಟು ಹೇಳಲ್ಲಾ ಅಕ್ಕದ ಮಳಿ ತಡ ಇತ್ ಬಿಜ ಬೋರ
ಬಿಜಾಪುರ ಹ ಹ ಹ
ದೂಯ್ಯ ಆಕ್ಕೆತಿ
ಈಗ ಆಂಕಲ್ ಊರು ಬಿಜಾಪುರ ಅಲ್ಲಕ್ಕ ಹ್ಹು
ಹ್ಹಾ
ಎಲ್ಲಿ ಬರ್ತೇತಿ ಇವರದು ಬಿಜಾಪುರ್ನಾಗ ಅಕ್ಕ
ಅದು ಮುದ್ದೆಬಿಹಾಳ ತಾಲ್ಲೂಕು ಅಂತ ಬರ್ತತ್ಯಾ ಅಕಡೆ ಬರ್ತೈತಿ ಅಂದ್ರೆ ಇವ್ರ ಅಣ್ಣಗ ಅಲ್ಲಿದ ತೊಗೊಂಡಾರಾ ನಾವು ಈ ಕಡೆ ಹುಬ್ಳಿ ಧಾರ್ವಾಡದವರು ಕ್ಸಾ ಹ್ಹಿ ಹಾ ಹಂಗ
ಈಗ ಅಲ್ಲಿ ಮುದ್ದೆ ಬಿಹಾಳದಾಗ ಯಾರು ಯಾರ ಇರ್ತಾರ ಅಕ್ಕಾ
ಮುದ್ದೆಬಿಹಾಳದಾಗ ಇಲ್ಲಿ ಯಾರ ಇಲ್ಲ ಮೊನ್ನೆ ನಮ್ಮತ್ತಿದ್ಲ ನಮ್ಮ ಅತ್ತಿಯವರು ತೀರ್ಕೊಂಡ್ರು ಹು ಅವತ ಅವ್ರ ಹಂಗ ಪೂಜೆ ಮಾಡಹೊಳಗೆ ಹೋಗ್ಯಾರಲ್ಲ ನಾಕಾಕ್ಕ್ ನಾ ನಹನಿ ಮಳಿ ಬಂತ ನೋಡಅವತ್ತ ಅವತ ಹಾ ಅವತ ಹು ಅವತ್ತಿನ ಬರನೇ ದಿನಾ ಬಂದೆ ಬಂದೆತಂತ
ಹೌದೇನಕ್ಕ ಹಾ ಹಾ
ಅದೇ ಅದ ಇವೆಲ್ಲ ನಂಬು ಅಂತವಾ ಅಂತ
ಅಲ್ಲ ಮತ್ ನಂಬುವಂತ ವಲ್ಲಕ್ಕ ಇವಲ್ಲ
ಹ ಹ್ಮ್ ಹ್ಮ್ ನಾನಂದೆ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಅಲ್ಲಸ್ ಫಾರ್ ಸೈಂಟಿಫಿಕ್ ರೀಸನ್ಸ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಚಾನ್ಸ್ ಇಲ್ಲ ಮನ್ಸೂನ್ ವೇವ್ಜ ನಮ್ ಭಾರತ ಬಿಟ್ಟು ಬೇರೆ ಕಡೆ ತಿರ್ಕೊಂಡ್ ಬಿಟ್ಟಾವ ತಂತ ಇದ್ದ
ಹ ಹ ಹ ಹಾ ಅಕ್ಕಾ ಇವೆಲ್ಲಾ ಸೈಂಟಿಫಿಕ್ ರೀಸನ್ ಇಲ್ಲ ಇಲ್ಲ ಗೊತ್ತಿರ್ಲಿಲ್ಲ ನಾನ ಏನದ್ರ ಬಗ್ಗೆ ವಿಚಾರ ಮಾಡ ಇಲ್ ನೋಡ
ಹ್ಮ್ ಮನ್ಸೂನ್ ವೇವ್ಸ್ ಇ ಎಲ್ಲ ಇಲ್ಲ ಮನ್ಸೂನ್ ವೇವ್ಸ್ ಇವು ಸಮುದ್ರದಾಗೆಲ್ಲಾ ಹಾ ಆ ಸಮುದ್ರದಿಂದ ಹೊಕ್ಕ ಕೊ ಮೋಡ ಆಗಿತ್ತಿ ತಂದ್ರ ಅದ್ರದ್ದ ತೇವಾಂಶ ಇ ಸೇರಿಸಿ ಮೋಡಾಕಿತ್ತಿ... ಆ ಮನ್ಸೂನ್ ವ್ಯೂಸ್ ಭಾರತ ಬಿಟ್ಟು ಹೋಗಿತ್ತಂತ
ಹ್ಮು ಹ್ಮು...
ಅದಕ್ಕೆ ಇಸಲಾ... ಆಸ್ ಪರ್ ದ ಸೈಂಟಿಫಿಕ್ ಇದು ಸೈಂಟಿಫಿಕ್ ಸೈ ರೀಸನ್ಸ್ ಸೈಂಟಿಸ್ಟ್ ಹೇಳಿದ ಪ್ರಕಾರ ಈ ಸಲ ಮಳೆ ಆಗ ಲಾಸ್ಟ ಸಿಕ್ಸ್ಟಿ ಫೋರ್ ಚಾನ್ಸಸ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇಲ್ಲಾ..
ಮಳಿನ ಆಂಗಿಲ್ಲ ಅಂತ ಕಾ..
ಇಲ್ಲಾ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇಲ್ಲಾ ಅಂತ ಹವಾಮಾನ ಇಲಾಖೆದವ್ರು ಹೇಳಿದ್ರು
ಹಾ ಹಾಕ್ಕಾ
ಬಟ್ ಆಮೇಲೆ ಏನತು ಒನ್ ಟೂ ತ್ರೀ ವೀಕ್ಸ್ ಆದ್ಮ್ಯಗ ಅಂದ್ರೆ ಇಲ್ಲಾ ಕಂಪಲ್ಸರಿ ಆಗಾಂಗೆ ಇಲ್ ಅಂತಲ್ಲ ಆಗ್ತದ ಬಟ್ ಏನಾ ಅ.. ಬಂದ್ರು ಬರ್ಬೋದು ವೇವ್ಸ್ ವಾಪಸ್ ಇಲ್ಲಂದ್ರು ಇಲ್ಲ ಎಸ್ ಇಫ್ ನಾವವು ಒಂದ್ ಎರಡು ವಾರ ಮಾತ್ರ ಇಲ್ಲ ಅಂದಿದ್ರ ಮತ್ತೀಗೊಂದ ಎರಡು ದಿನದಿಂದ ಇಲ್ಲಾ ಮನ್ಸೂನ್ ಮನ್ಸೂ ವೇವ್ಸ್ ವಾಪಸ್ ಬಂದಾವ ಓನ್ಲಿ ಟು ಸಟನ್ ಸ್ಟೇಟ್ಸ್ಗ ಅಷ್ಟೇ ಬಂದಾವ ಎಲ್ಲ ಅಂದ್ರೆ ಎಂಟೈರ್ ಭಾರತಕ್ ಬಂದಿಲ್ಲ ಪಶ್ಚಿಮ ಭಾಗ ಇಂತ ಇಷ್ಟ ಒಂದಿಷ್ಟು ಈ ಡೈರೆಕ್ಷನ್ಸಷ್ಟ ಬಂದಾವ ಸೊ ಮಳಿ ಬರ್ತೈತಿ ಅಂದ್ರ ಅದ್ರೊಳಗ್ ನಮ ಕರ್ನಾಟಕನ ಹಂದ ಹ್ಮ್ ಬರ್ತೆೇತನಕ ನಮ ಕರ್ನಾಟಕನ ಒಂದ ಮಳಿ ಬರ್ತೇತಿ ಆಗ್ತೇತಿ ಅಪ್ ಟ್ವೆಂಟಿ ಟ್ವೆಂಟಿ ಸೆಕೆ್ ಆಗ್ತತಿ ಅಂತ ಹೇಳಿದ್ರೆ ಕಖರೆ ಬಂತಿಲ್ಲ ಇಲ್ಲೆಲ್ಲ ಬಂದ ಅಕ್ಕಡ ಬಂದಿ ಇಲ್ಲ ನೋಡ
ಬಂದಿಲ್ಲಕ್ಕ ಇವತ್ ಮಳೆ ಇಲ್ಲ ಅಂತಲ್ಲೇ ಆಮೇಲೆ ಕಾರ್ ನಡುವ ಬೆಂಗಳೂರ್ನಾಗೆಲ್ಲ ಬಂದಿಟ್ಟಕ್ಕ ಮಡಿಯೇ
ಹ್ಮ್ ಹ್ಮ್
ಬೆಂಗ್ಳೂರ್ ಸೈಡ್ ನಮ್ಮ ಅಜ್ಜಿಗೆಲ್ಲಾ ಕಾಲ್ ಮಾಡ್ ಕೇಳ್ದಾಗ ಅವ್ರಿಗೆಲ್ಲ ಬಂದೇತಿ ಅಂತಿದ್ ಅವ್ರು ಮಳಿ ಫುಲ್ ಜೋರ್ ಐತ್ ಮಳಿ ಅಂತ ಅಂತಿದ್ರ ಅವರು ಈಗ ನ ವ ಬ ವನ್ ವೀಕ್ ವೀಕ್ಸ್ ಬಾಯ ಕ ಹಾ ಅಕ್ಕ ನಮ್ಗ ಇಲ್ಲಿ ಬಂದಿರೋದ ಈಗ ಒಂದದ ನೋ ನಮಗ್ ಬಂದ್ರು ಅ ಅವಾಗ ನಡಕ್ ಎಷ್ಟು ಬಂತ ನೋಡಿ ಆ ಈಗ ಒನ್ ಮಂತ್ ಬ್ಯಾಕ್ ಅದು ಎಷ್ಟು ಜೋರ್ ಮಳಿ ಹೆಂಗ ರಭ ಚಿಂತ್ರ ಹೊಡತ್ ಫುಲ್ ಗಿಡಗಳೆಲ್ಲ ಬಿದ್ವಲ್ಲಕ್ಕ ಆವಾಗ
ಅಲ್ಲ ಮಾರ್ಚ್ಗ ದೊಡ್ಡ ದೊಡ್ಡ ಮಳಿಯಾಗಿತ್ತು ಆಕ್ಚುಲಿ ಮಾರ್ಚ್ ನಂಗ್ ಮಳಿ ಆಗ
ಮಳಿ ಇರ್ಲಿಲ್ಲ ಹಾ ಆ ಇದು ಏನದು ಅಲ್ಲೇ ನಮ್ ಕಾಲೇಜ್ ಕಡೆ ಎಲ್ಲಾಕ್ಕ ಫುಲ್ ಗಿಡಗಳುುಳ ಬಿದ್ದು ಎರ ಎರಡು ದಿನ ಕರೆಂಟ್ ತಗದ್ ಬಿಟ್ಟಿದ್ರರು
ಹ್ಮ ಹ್ಮ ಹ್ಮ ಹ್ಮ ಹ್ಮ ಹ್ಮ್
ನಮ್ಮ್ ಎಕ್ಸಾಮ್ ಟಮ್ಸ್ ಪಿ ಜಿ ಹಾಸ್ಟೆಲ್ನ ಇೋರೆಲ್ಲ ಫಲ್ಸಫರ್ ವಗರ
ಅಯ್ಯೋ ಪಾಪ ಹೌದು
ಡಿಗ್ರಿ ಅಂದ ಮೇಲೆ ಹಿಂದಿನ ದಿನ ರಾತ್ ಕುೂಂತ ಹೋದವ್
ಹೌದೌದ ಹೌದು
ಚಣ್ಣ ಹುಡುಗರ್ರುಗತ್ತ ಫುಲ್ ವ ಪರ್ಷ್ನ್ ಗಟ ಓದಕೊಂಡ್ ಬರೋ್ರು ಯಾರು ಇಲ್ಲೇ ಇಲ್ಲ ಈಗ ನಾಳೆ ಎಕ್ಸಾಮ್ ಅಂದರಿ ಇವತ್ತು ತ್ರಿ ಫುಲ್ಕೊಂಡ ತೋದ್ಬ ಬಿಡದು
ಹ್ಮ್ ಹ್ಮ್ ಹ್ಮ್ ಹ್ಮ್